ಹ
ಹಲೋ
ಹಲೋ
ನಮಸ್ಕಾರ ನಮಸ್ಕಾರ
ಹಾ ನಮಸ್ಕಾರ ಏನ್ ಮಾಡತಾ ಇರೋದು
ನೀವು ಏನ್ ಮಲ್ಕೊಂಡನ್ ಮಾಡ್ತಾ ಇದೀರ
ಮಲ್ಲಿಗಿದ್ದೆ ಇಟ್ಟೊತ್ತು ಇವಾಗ ಇದದ್ದೆ
ಊಟ ಆಯಿತಾ
ಹಾ ಊಟ ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ಸ್ಪೆಷಲ್ ಮಾಡಿದ್ರು ಮನೆಯಲ್ಲ
ಮನೆಯಲ್ಲಿ ಇಲ್ಲ ನಾವು ಹಾಸ್ಟೆಲ್ ಅಲ್ಲಿ ಇರುದು
ಹಾಸ್ಟೆಲಲ್ಲಿ ಏನ್ ಸ್ಪೆಷಲ್ಲು
ನಾವು ಬಿ ಎಸ್ ಸಿ ಅಗ್ರಿ ಮಾಡಿದ್ದೀವಿ ಅದಕ್ಕೆ ಅಲ್ಲಿ ಹಾಸ್ಟೆಲ್ ಮಾಡಿದೀವಿ
ಈ ಊಟ ಏನ್ ಮಾಡಿದ್ರು
ಊಟ ಬರೀ ರೈಸ್ ಇತ್ತು ಇವತ್ತು
ಹಾ
ಹಾ ನಿಮ್ದ ಊಟ ಏನು
ನಮ್ದು ಊಟ ಟೊಮಟೊ ಗೊಜ್ಜು
ಹೌದಾ ಹ ಎಲ್ಲಿರುವೋದು ನೀವು
ಹೌದಾ
ಹಾ
ಹ
ಸಮಾಚಾರ ಹಾ ಅಧ್ಯೇ ಮಾಡ್ತೀವಿ
ಫ್ರೀ ಫೈರ್ ಆಗ್ತಿದ್ದೆ ಹೌದಾ ಬಾ ದಿವ್ಸ ಆಯ್ತಾ ಆಳ್ತಿರೋದು ಎಲ್ಲಬ್ರು ನಾನು ಬಿಜಿಎಂ ಮಾಡ್ತಿರೋದು
ಹಾ
ಬಿಜಿಎಂ ಬಿಜಿಎಂ
ಹ್ಮ
ಬಿಜಿಎಂ ಮಾಡೋದು
ಎಲ್ಲಿ ಕಷ್ಟ ಹೋಗ್ತರನು
ನಮ್ ಕಡೆ ಫ್ರೀ ಫೈರ್ ಆಡ್ತಾರ್ ಬ್ರೋ ಬಾಳ ಜನ ಆಡ್ತಾರೆ
ಅಷ್ಟರಲ್ಲಿ ಎ ಹೋಗ್ತ
ಏನ್ ಬ್ರೋ
ಯಾವ ಯಾವ ಹಾಸ್ಟೆಲ್ ಅಲ್ಲಿ ಇರೋದು.
ಆ ಯಾವ ಹಾಸ್ಟೆಲ್ ಅಲ್ಲಿ ಇರೋದಂದ್ರಿ.
ಹಾ ಯಾವ ಹಾಸ್ಟೆಲ್ ಅಲ್ಲಿ ಓದ್ತಾ ಇರೋದು. ಯಾವ ಹಾಸ್ಟೆಲ್ ಅಲ್ಲಿ ಬ್ರೋ ಓದ್ತಾ ಇರೋದು.
ಬಿ ಎಸ್ ಸಿ ಅಗ್ರಿ ಮಾಡಿದೀವಿ ಅದಕ್ಕೆ ಇಲ್ಲಿ ಕಾಲೇಜ್ ಅಲ್ಲಿ. ಹಾಸ್ಟೆಲ್ ಇದೆ ಅದೇ ಕಾಲೇಜ್ ನಲ್ಲಿ ಓದ್ತಿರೋದು ಬಿ ಗುಡಿಯಲ್ಲಿ.
ಹಾ.
ಹ್ಮ್.
ಎಷ್ಟ ಜನ ಇದಾರೆ ಹಾಸ್ಟೆಲ್ ಅಲ್ಲಿ.
ಇದೀವಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇದೀವ ಬ್ರೋ ಎಲ್ಲ.
ಹಾ.
ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ತಕ್ ಆದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಜನ ಆಗ್ತಿವಿ.
ಹಾ ಹಾ.
ಹಾ.
ಹ ಆರನೂರ ಜನಾ.
ಹಾ.
ಹ್ಮ ನೀವು ಕಾರ್ಯ ಆಪ್ ಫಸ್ಟ್ ಇಂದ ಯೂಸ್ ಮಾಡ್ತಾ ಇದ್ದೀರಾ.
ನಾವು ಒಂದು. ಒಂದು ಆರ ತ ಒಂದುಾರ.
ಹಾ. ಒಂದ ವಾರ ಆಯ್ತಾ ಒಂದ ವಾರ ಆಯ್ತಾ ಹಾ ಹಾ. ಸರಿ ಎಷ್ಟ್ ಅರ್ನ ಮಾಡಿದ್ದೀರಾ ಅಮೌಂಟು.
ಅದೆಲ್ಲ ಇದ್ರಲ್ಲಿ ಮಾತಾಡಬಾರ್ದು ಬ್ರೋ.
ಹಾ ಹೌದಾ.
ಹ್ಮ್ ಮತ್ತೆ ಏನ್ ಮಾಡತ ಸರಿ ಬ್ರೋ ನಿಮ್ ಕಡೆ ಏನ್ ಬೆಳೆ ಬೆಳತಿರ ಬ್ರೋ.
ನಮ್ ಕಡೆ ಬೆಳೆ ಅಂದ್ರೆ ರಾಗಿ.
ಹಾ.
ರಾಗಿ ಸೊಪ್ಪು.
ಹಾ.
ಹಾ.
ನೀವು ಎಲ್ಲಿರೋದ ಈಗ.
ನಾವ್ ಇವಾಗ. ಕೋಲಾರ ಹತ್ರ ಇರೋದು ಕೋಲಾರ ಹತ್ರ ತಿರುಮಳೆಟ್ಟಿ.
ಹಾ ಇಲ್ಲ ಮನೆಯಲ್ಲಿರೋದಾ ಇನ್ ಹೊರಗರೋದು ಇನ್ನ.
ಇಲ್ಲ ಇಲ್ಲ ಮನೆಯಲ್ಲೇ ಇರೋದು.
ಹಾ.
ಹ್ಮ್.
ಏನ್ ಮಾಡತೀರ ಮನೇಲಿ. ಇದು ಓದ ಓದದ್ ಮಾಡ ಮಾಡ್ತೀರಾ ಏನು ಕೆಲ್ಸಕ್ ಹೋಗ್ ತೀರಾ.
ಇಲ್ಲ ಇಲ್ಲ ಡಿಗ್ರಿ ಡಿಗ್ರಿ ಮಾಡ್ತಾದ್ದೀರಾ.
ಹ್ಮ್.
ಹ್ಮ್. ಬೈನ ಎಲ್ಲಾರ ಡಿಗ್ರಿ ಮಾಡ್ತರಾ ಏನ್ ಸಮಾಚಾರ.
ಯಾವ ಕೊರ್ಸು.
ನಮ್ದು ಬಿ ಕಾಂ ಬಿ ಕಾಂ ಕಾಮರ್ಸ್ ಬಿಕಾಮ.
ಹಾ ಪಿ ಯು ಎಲ್ಲಿ ಮುಗ್ದ ನಿಮ್ದು.
ಪಿ ಯು ಜೂನಿಯರ್ ಕಾಲೇಜ್ ಮಾಲೂರು.
ಹೌದಾ
ಟೆಂತ್ ಬಂದು ನಮ್ದು ಪಕ್ಕದಲ್ಲಿ ಹಳ್ಳಿ ಒ ಮೂರ್ ಕಿಲೋಮೀಟರ್ ಹಾ ಉಳ್ಳ್ದನಳ್ಳ ಅಂತ ಹ. ನೀನು.
ಅಂದ್ರೆ ಅಲ್ಲೇ ಅಕ್ಕಪಕ್ಕನೇ ಮುಗ್ದಿರದಲ್ಲ.
ಹಾ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲೇ ಮುಗ್ದಿರೋದೆಲ್ಲಾನುನು. ಇ ನಿಮ ನಿಮ್ ಕಡೆ ಕಾಲೇಜ್ ಅಂದ್ರೆ ಅತಿ ದೊಡ್ಡ ಕಾಲೇಜ್ ಯಾವ್ದದು.
ನಮ್ ಕಡೆ ಅತಿ ದೊಡ್ಡ ಕಾಲೇಜ್ ಅಂತ ಯಾವ್ದೂ ಇಲ್ಲ. ಬಟ್ ಎಸ್ ಬಿ ಆರ್ ಅಂತ ಗೊತ್ತಾ ನಿಮ್ಗೆ ಗುಲ್ಬರ್ಗದಲ್ಲಿ.
ಎಸ್ ಬಿ ಆರಾ.
ಹಾ.
ಹಾ ಇಲ್ಲ ಬ್ರೋ.
ಅಪ್ಪ ಕಾಲೇಜ್ ಅಂತ ಅಪ್ಪ ಕಾಲೇಜ್ ಅವೇ ನಮ್ಮ ಹತ್ರ ದೊಡ್ಡದು.
ಹಾ ಹಾ.
ಹ್ಮ. ನಾವು ಕಲ್ತಿರೋದು ಬಿಜಾಪುರಲ್ಲಿ ಬಿಜಾಪುರ್ ಕಲ್ತಿದ್ದೀವಿ.
ಹ್ಮ್.
ಎಲ್ಲ ಟೆಂತ್ನು ಆಕಡೆ ಮುಗಿದಿದೆ ಪಿಯುನು ಆಕಡೆ ಮುಗಿದಿದೆ ನಮ್ದು.
ಹಾ ಹೌದಾ.
ಇವಾಗ ಡಿಗ್ರಿ ಯಾದಗಿರಿ ಯಾದಗಿರಿ ಡಿಸ್ಟ್ರಿಕ್.
ಹಾ ಯಾದಗಿರಿ.
ಹಾ ಯಾದಗಿರಿ ಡಿಸ್ಟಿಕ್ ಹಾ ಯಾದಗಿರಿ ಡಿಸ್ಟ್ರಿಕ್.
ಹಾ ನಿಮ್ಮೂರಲ್ಲಿ ಯಾವ ಹಬ್ಬಾ ಚ ಗ್ರ್ಯಾಂಡ್ ಆಗಿ ಮಾಡ್ತೀರಾ.
ನಮ್ಮೂರಲ್ಲಿ ಈ ಮೂರಹಂ ಬರ್ತಾ ಇದೆ ನೋಡಿ ಬ್ರೋ.
ಮೊಹರಂ.
ಹಾ ಮೋರಂ ಮಾಡ್ತೀವಿ. ಮೊರಮ್ಮ ಮೊರಂ ಮತ್ತೆ ಯುಗಾದಿ ಹಬ್ಬ.
ಹಾ.
ಮತ್ತೆ ಹೋಳಿ ಹಬ್ಬ.
ಹಾ ಹೋಳಿ ಹಬ್ಬಾ.
ಹ ಎಲ್ಲ ತರ ಮಾಡ್ತಾರ ನಮ್ಮ ಹತ್ರ.
ಹ ನೀವ ಯುಗಾದಿ ಹಬ್ಬ ಹೆಂಗ್ ಮಾಡ್ತೀರಾ. ಹಲೋ.
ನಮ ಕಡೆ ಉಗಾದಿ ಹಬ್ಬ ಸ್ಪೆಷಲ್ ಇರುತ್ತೆ ಅಬ್ರು ಅವತ್ತು ಬೇವಿನ ಊರ ಇದು ಮಾಡ್ತೇವಿ ನಾವು ಬೇವು ಅಂತ ಮಾಡ್ತೀವಿ.
ಹಾ ಬೇವ ಅಂದ್ರೆ.
ಬಂದ್ರೆ ಈ ಎಲ್ಲಾ ನಾನಾ ತರ ಹಣ್ಣುಗಳನ್ನು ಹಾಕಿ ಹಾಕಿ ಅದ್ರಲ್ಲಿ ನೀರನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಅದೇ ಬೆವು
ಬೇವು ಬೆಲ್ಲ
ಹಾ ಬೇವು ಬೆಲ್ಲ
ಹಾ ಹಾ ಗೊತ್ತ ಗೊತ್ತು ಗೊತ್ತು ಗೊತ್ತು ಯುಗಾದಿ ಅಂದ್ರೆ ಬೆಳವು ಬೆನ ಹಾ
ಪ್ರಪ್ಪಚನ ಒಂದು
ಹಾ ನಮ್ ನಮ್ ಕಡೆ ಯುಗಾದ ಇದು ಗ್ರ್ಯಾಂಡ್ ಆಗ ನಡಿಯುತ್ತೆಬ್ರು ಇಲ್ಲಿ ಕೋಲಾರ ಡಿಸ್ಟಿಕ್ಗೆ ನಮ್ಮ್ ಊರಲ್ಲಿ ಯುಗಾದಿ ಹಬ್ಬ ಜಾಸ್ತಿ ಗ್ರ್ಯಾಂಡ್ ಆಗಿ ನಡುತ್ತೆ ಅಂದ್ರೆ ಇವಾಗ ಎ ಎರಡು ದಿನ ಹಬ್ಬ ಎರಡು ದಿನದಲ್ಲಿ
ಹಾ
ಎರಡು ದಿನ ಹಬ್ಬ ಇದ್ರೆ ಫಸ್ಟ್ನೇ ದಿನ ಬಂದು ನಾವು
ಹ್ಮ್
ಸ್ಮಶಾನ ಅಂತಾರ ಸ್ಮಶಾನ ಹಾ ಅಲ್ಲಿಗೆ ಹೋಗಿ ಪೂಜೆಗಳಿಗೆ ಮಾಡ್ ಕೊಂಡು ಎಣ್ಣೆಗ್ಗಳ ಇಟ್ಕೊಂಡು ತಲೆಗೆ ಮೈಗೆ ಎಲ್ಲಾ ಎಣ್ಣೆ ಇ ಇಟ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀರಿ
ಹಾ
ಬಂದು ತಿರ್ಗಾ ಮೇಲೆ ಸ್ನಾನ ಮಾಡಿ ಏನಯೋ ಅದೆಲ್ಲ ಕಾರ್ಯ ಕ್ರಮ ಎಲ್ಲಾ ಮುಗಿಸಕೊಂಡು ತಿರುಗಿ ಆಮೇಲೆ ಮರ್ಸೋ ದಿನ
ಹಾ ಹ್ಮ್
ಎರಡನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂಗೇ ಹ ಸ್ನಾನ ಮಾಡ್ಕೊಂಡು ಸೇಮಂಗೆ ಅಂದ್ರೆ ನಮ್ಮೂಊರಲ್ಲಿ ಇನ್ನೊಂದ್ ತರ ಇದೆ ಒಂದು ಸ್ಮಶಾನ ಇನ್ನೊಂದು ಅಪ್ಪ ಅಪೋಸಿಟ್ ಆದ್ರು ಅಪೋಸಿಟ್ ಇನ್ನೊಂದು ಗುರ್ತು ಅಂತ ಅವಲ್ ಮಂದೆ ಅಂತ ಇರ್ತೈತೆ
ಹೌದಾ
ಹಸುಗ್ಲು ಮುಂದೆ ಅಂತ ಹಾ
ಹ್ಮ
ಅಲ್ಲಿಗ ಹೋಗಿ ಅಲ್ಲಿಗ್ ಹೋಗಿ ಪಾಣಕ ಮಜ್ಜಿಗೆ ಹೆಸರು ಬೇಳೆ ಕಾಳು ಹೆಸರು ಬೇಳೆ ಈ ತುತಾರಣೆ ಅಂತ ಇದ್ ಬಿಳ ಅಂತವೆಲ್ಲ ಇದ್ದ್ ಕಕೊಂಡ ಹೋಗಿ ಎಲ್ಲ ಒಟ್ಟಿಗೆ ಹಾ ಹೋಗಿ ಅಲ್ಲಿ ಪಾಣಕಮ್ಮಜ್ಜಿಗೆಗಳು ಎಲ್ಲ ಕುಟ್ಕೊಂಡು ಹ ಸಂಭ್ರಮ ಮಾಡ್ಕೊಂಡು ಬಂದ್ ಬರೋದ್ರು ಅಂದ್ರೆ ಊರೆಲ್ಲಾ ಒಟ್ಟಿಗೆ ಹೋಗ್ತಿರಿ ಹಳಗ್ ನೋಡ್ಕೊಂಡು ಎಲ್ಲಾ
ಅಂದ್ರೆ ಈ ತರ ಮಾಡ್
ಹ್ಮ ಹ್ಮ ಹಾ
ನಮ್ಮ್ ಹತ್ರ ಹಾಗೆಲ್ಲ ಏನ್ ಮಾಡಲ್ಲಬರು ಆ ತರ ಏನ್ ಮಾಡಲ್ಲ ಸೊ ಅವಾಗ ನಮ ಮೂರ್ ಜಾತ್ರೆ ಇರುತ್ತೆ ಅಂತ ಪರಿ ಜಾಸ್ತಿ ತಲಿ ಕಡಸವಲ್ಲ
ಹಾ
ಹೌತ್ ಅವು ಯುಗಾದಿ ಹಬ್ಬ ದಿವಸ ನಮ್ಮರ್ ಜಾತ್ರೆ ಇರುತ್ತೆ
ಹ್ಮ್
ಹಾಗಾಗಿ ಶಿಮ ಮಾಡ ಇದು ಮಾಡ್ತಾರೆ
ನಮ್ಮೂರಲ್ಲೇ ಬ ಕೋಲಾರ ಡಿಸ್ಟ್ರಿಕ್ ಎಲ್ಲ ನಮ್ಮೂರಲ್ಲಿ ಹೈಯೆಸ್ಟ್ ಹಬ್ಬ ಅಂದ್ರೆ ಯುಗತಿ ಅಬ
ಹಾ ಹೋಳಿ ಹಬ್ಬ ಹೇಗ್ ಮಾಡ್ತೀರಾ ನೀವು
ಹೋಳಿ ಹಬ್ಬ ನಮ್ಗೇನು ಅಂದ ಅಷ್ಟೊಂದ ಇಲ್ಲಾಬ್ರು ನಮ್ಗೆ ಹೋಳೆ ಹಬ್ಬ ಏನ ನಾರ್ಮಲ್ ಹ್ಮ್
ಹೌದಾ ಮೂರ ಮಾಡಲ್ವಾ ನೀವು
ಹ ಮಾಡ ಮಾಡಲ್ಲ
ಹಾ
ಹ್ಮ್ ನನ್ ಬ ನಮ್ದೇನಿದ್ರಿ ಇನ್ನು ದಸರಾ ಯುಗಾದಿ ಯುಗಾದಿ ಆಮೇಲೆ ವರಲಕ್ಷ್ಮಿ ಲಕ್ಷ್ಮಿ ಅಬ್ಬಾ ವರಲಕ್ಷ್ಮಿ ಅಬ್ಬಾ
ಹಾ
ಹಾ ಹ್ಮ್ ಆಮೇಲೆ ಈಗ
ಹಾ ಹೋಗಿದ್ರ ಅಬ್ರೋ ದಸರಾ ಹಬ್ಬಕ್ಕೆ ನೀವು ಇದಕ್ಕೆ ಮೈಸೂರ್ಕ
ಮೈಸೂರ್ಗೆ ಇಲ್ಲಬ್ರು ಹೋಗ್ಬೇಕು ಅನ್ಕೊಂಡಿದೀರಿ ಯಾರು ಈ ವರ್ಷ
ತುಂಬಾ ಗದ್ಲಿ ಇರುತ್ತ ಬ್ರೋ ಅಲ್ಲಿ ಏನು ದರ್ಶನ ಆಗಲ್ಲ ಏನು ಆಗಲ್ಲ
ಹಾ ಹಾ ಅಂದ್ರೆ ಜನ ನೋಡಬೋದಲ್ಲ ಹಿಂಗಾದ್ರು ನೋಡ್ಬೋದಲ್ಲ ಹ್ಮ್ ಅದೇ ಒಂದು ಒಂದು್ ವಾರ ಹ ಒಂದು ವಾರಕ್ ಮುಂಚೆನೆ ಹೋಗ್ಬೇಕು
ಹೌದಾ ಇವಾಗ ನಾವು ಹೋಗ ದರ್ಶನ ಮಾಡ್ಬೇಕಂದ್ರೆ ಹಿಂದಿಂದಿವ ಏನ್ ನೋ ನಾಳೆ ಅಂದ್ರೆ ಇವಾಗ ಎಂದ ಎರಡು ದಿವ್ಸ ಹಿಂದ ಹಿಂದಾನೇ ಹೋಗ್ಬೇಕು
ಹ್ಮ ಹ್ಮ
ಹಾಗಾದ್ರೆ ದ ದರ್ಶನ ಆಗುತ್ತೆ ಇಲ್ಲಾಂದ್ರೆ ಆಗೋುದೇ ಇಲ್ಲ ಅದ್ರಲ್ಲಿ ಎಲ್ಲಾ ರೂಮ್ ಬಾಡ್ಗೆ ರೂಮ್ ಹಿಡ್ದ್ ಬಿಟ್ಟಿರ್ತಾರೆ ಹೋಗಿ ಇವಾಗ
ಹಾ ಒಂದು ತಿಂಗಳಕ್ ಮುಂಚೆನೆ ಅಲ್ಲ ಹೌದ ಬ್ರರು ಒಂದು ತಿಂಗ್ಳಕ್ ಮುಂಚೆನೆ ಬುಕ್ ಮಾಡಕ ಇರ್ತಾರೆ ರೂಮ್ಸ್ ಎಲ್ಲ ಹಾ
ಅಗೆದವರು ತುಂಬಾ ಇದು ಇರುತ್ತಾ
ಹಾ ಬಾಡಿಗೆ ಬಂದ್ರು ಅವಾಗ ಎಷ್ಟು ಒಬ್ಬ ಒಂದು ದಿನಕ್ಕೆ ಮೂರ್ ಸಾವಿರ ಎರಡೂವರೆ ಸಾವಿರ ಎರಡ್ ಸಾವಿರ
ಬರೇ ಒಂದೊಂದ್ ತಾಸಗೆ ಇರುತ್ತವಾಗ
ಹ್ಮ್
ತುಂಬಾ ರೇಟ್ ಇರುತ್ತಾವಾಗ
ನಾ ಬರುೋ ನಿಜಾನ ಅದು ನಾ ಈ ಸಲ ಹೋಗ್ಬೇಕು ಅನ್ಕೊಂಡಿದೀರಿ ಮತ್ತೆ ಈ ಮಂತಲ್ಲೇ ಹ ಆದ ಪ್ರವಾಸ ಹೋಗ್ಬೇಕು ಅನ್ಕೊಂಡಿದೀವಿ ಹಲೋ ಹಲೋ ಬ್ರೊ ಕೇಳಿಸ್ತಾ ಇಲ್ವಾ. ಹಲೋ